ಹ್ಮ್ ಕೇಳಿಸ್ತಿದೆ ಹೇಳಿ ಮೇಡಮ್ ಏನ್ ಮಾಡದು ಊಟ ಮಾವಿಡ್ಕತೀವಿ
ಹೌದಾ ಏನ್ ಊಟಾ
ಚಪಾತಿ ಕಡಲಕಾಳ್ ಪಲ್ಯ ಅನ್ನ ಹ ಸಾಂಬಾರು ಮಜ್ಜು ನೀವು
ಹ
ಹ
ಅದ ಒಂದೇ ನ್ ನಮ ಪಿಜ್ಜೆಯವ್ರು ನಿನ್ ಪಜ್ಜಿಯವ್ರ ಏನ್ ಮಾತಾಡ್ಕೊಂಡ್ರ
ಈ ಬೆಂಗ್ಗಳೂರಲ್ಲಿ ಇರೋ ಪಿ ಜಿ ಇದೆಲ್ಲ ಇದೆ ಬಾಳ ಅದೇ ಎಲ್ಲೋ ಟೈಮ್ ಟೇಬಲ್ ಹಾಕಟು ಇರ್ತಾರ ಏನ ಎಲ್ಲ ಪಿ ಜಿ ಅವ್ರು ಯ ಆತ್ ಆತ್ ಪಜ ಎಲ್ಲ ಇಪ್ಪತ್ತು ಅಡುಗೆ ಆ ಮಾಡ ಕ್ರಿಕೆಟ್ ಅಲ್ಲಿ ಎಲ್ಲಾ ಬೀಟ್ರೂಟು ಕ್ಯಾಪ್ಸಿಕಮು ಕುುಂಬಳ ಕ ರೇಟ ಕಮ್ಮಿ ನ
ನೀವರು ತರ್ಕಾರಿನೇತರಲ್ಲಲಾ
ಅವ್ರ ಗೊತ್ತೇ ಇರಲ್ಲ ಬಿಡಿ
ಅಂದ್ರೆ ಏನ್ ದುಡ್ ಖರ್ಚಾಗಗ್ಬಿಡ್ತೈತೆ ಅಂತ
ಅದೇ
ಅಲ್ವಾ ಬರಿ ಅದೇನೋ ಮಸಾಲೆ ಒಂದಷ್ಟು ಒಯ್ದು ಮಾಡವ್ರೆ
ತಿದ್ದಿದ್ರೆ ಅದು
ಹ್ಮ್ ಹ್ಮ್ ಅದೇನು ಶುಂಠಿ ಒಂದಷ್ಟು ಜಾಸ್ತಿ ಹಾಕಿದಿದ್ದಾರೆ ಅದ್ರದ್ದೇ ವಾಸನೆ ಬರ್ತಿತ್ತು ತಿನ್ನಕ್ಕೆ ಆಗ್ತಾ ಇರ್ಲಿಲ್ಲ ಹ್ಮ್ ಅದೇ ಇವರೆಲ್ಲ ಅದೇ ಮಾಡೋದು ಯಾವ್ದ ರೇಟ್ ಕಡಿಮೆ ಇರ್ತತ್ತು ಅದನ್ನ ಜಾಸ್ತಿ ತಗೋಬರ್ತಾರೆ ಒಂದ್ ವಾರ ಎರಡು ವಾರ ಅದನ್ನೇ ಹಾಕಿ ರುಬ್ತಾ ಇರ್ತಾರೆ ಹಂಗೆ ಬ್ರೆಡ್ ಜಾಸ್ತಿ ಇರೋದು ತಗೊಲ್ವಲ್ಲ ಏನೋ ತರಕಾರಿ ಎಲ್ಲ ಜಾಸ್ತಿ ಆಗಿದೆ ಅಂತಿದ್ರು ಟೊಮೊಟೊ ಅರವತ್ತೆರಡು ರೂಪಾಯಿ ಅಂತ ಇನ್ನು ನಾನು ನ್ಯಸಲ್ಲಿ ನೋಡಿದೆ ಹ್ಮ್ ಅದಕ್ಕೆ ಟಮಟಂಬಾತ್ ಮಾಡೋದನ್ನ ನಿಲ್ಸ್ಬಿಡ್ತಾರೆ ಇನ್ನು ಸ್ವಲ್ಪ ದಿನ ಹಾ ಹೌದು
ಕ ನೋಡನ್ಗ ಗೊತ್ತಾಗುತ್ತೆ ಬುಧವಾರ ರಟೊಮೋಟಾ ಬಾತ್ ಕೊಡ್ತಾರೋ ಈ ಅದ ಬುಧವಾರ ಟಮೊಟೊ ಬಾದ್ ಕೊಡ್ತಾರ ಇಲ್ಲ ಹಸರು ಪರ ಕೊಡ್ತಾರೋ ಅದ ಹೌದಪ್ಪಾ ಹ ಮಾಡ್ತಾರದ್ನನೆ ಒಂದು ವರ್ಷ ಒಂದುವರೆ ವರ್ಷ ಆಯ್ತು ಬಂದ ತಮ ಅದೀ ಪುಳಿಯೋಗ್ರಿ ಅದೀ ಮುಟ್ಟು ತಕ್ಷಣಕ್ಕಿ ತಗುತ್ತಾ ಇಡ್ಲಿಗಳಂತೂ
ಅದೇ ಅದೇ ಹಂಗ ಏನ್ ಮಾಡಕ್ಕ ಆಗಲ್ಲ ಅವ್ರಗ್ ಮತ್ತೆ ಇಲ್ಲ ನಮಗ್ ಗತ್ತ ಇಲ್ಲ ಅನ್ನತ್ರ ಐತೆ ಅಲ್ವಾ
ನಾವಗೂ ಏನು ಮಾಡಕ್ ಕೆಲ್ಸ ಎಲ್ಲ ಮನೆ ಮಠ ಎಲ್ಲಾ ಬಿಟ್ಟು ಬಂದಿರ್ತೀವಿ
ಮಟನ್ ಯ್ತೇ ನಿಮ್ದ ಮನೆ ಜೊತೆಗೆ
ಅದೇ ಮನೆ ಮಠ ಎಲ್ಲ
ಹ್ಮ್ ಮನೆ ಮಠ ಅಂತಿರಲ್ಲಾ ಏನ್ ಮಠ ಗೀತ ಇಕೊಂಡ್ ಸನ್ಯಾಸಿಗಿನ್ಯಾಸಿ ಯ್ದಿರ ಅಂತ ಗ ಒಂದ ಸ್ವಲ್ಪ ಸಂಶಯ
ನ್ ಮಾಡೋದು ಪಟಾಣೆ ಗಟ್ಟಿ ಅಲ್ಲ
ಹಾ ಹಂಗೆ ಅಂತೀರಾ
ಮಠ ಓಪನ್ ಮಾಡೋಣ ಇವದೇ ಚೆನ್ನಾಗಿರೋದು
ಹೌದೇಲ್ರಿ ನೆಮ್ಮದಿಿಯಾಗಿ ತೃಪ್ತಿಕರವ ಊಟ ಗೀಟ ಇಲ್ಲಿ ಎಲ್ಲಿ ಊಟ ಏನ ಇರಲ್ಲ ಬರಿೀ ಹಣ್ಣು ಹಂಪಲು ಅಂತ ತಿನ್ಕೊಂಡಿರ್ಬೇಕಷ್ಟ ಹೌದು ತಾನೆ ಕಾಡಲ್ಲಿ ಇರೋ ಪ್ರಾಣಿಗಳ ತರ ಎಲ್ಲವನ್ನು ತ್ಯಜಸ್ ಬಿಟ್ಟು ಸನ್ಯಾಸಿ ಆಗೋದೆ
ಹೆಸರು ಮಾತ್ರ ಸನ್ಯಾಸಿ ಅಂತ ಎಲ್ಲಾ ಸನ್ಯಾಸಿ ಹಂಗೆ ಇರ್ತಾರ
ಏನ ಕೆಲೊಬ್ರು ಇರ್ತಾರಂತೆ ಹ್ಮ್
ಎಲ್ಲ ಅವವಾಗಿನ ಕಾಲ ನಾವು ಬುಕ್
ಹಾ ಅದೇ ಅದೇ ಯ ಎಲ್ಲರೂ ಹಂಗೆ ಇರ್ತಾರೆ ಸ್ವಲ್ಪ ಜನನಾದ್ರು ಇದ್ದೇ ಇರ್ತಾರೆ ಹೇಳ್ಬೇಕಪ್ಪಾ ಬೆಳಗ್ಗೆಯಿಂದ ಏನು ಮಾಡ್ತಿದ್ರಿ ಏನು ಕ್ಲಾಸಿಗೆ ಹೋಗಿದ್ದ್ರಾ ಹ್ಮ್
ಸೋಮಾರಐತೆ ಎಷ್ಟು ಬೇಗ ಟೈಮ್ ಆಗುತ್ತೆ ಕಮಿದೆ ಹೋಗಿದೆ ಹೋಗ ಬಂದೆ ಐದುವರೆ ಹೆಂಗು
ಹ್ಮ್
ಹನ ಹ್ಮ ಮಲ್ಕೊಂತೀನಿ ಒಂದ್ ಹತ್ತು ಗಂಟೆ ಹಂಗೆ ಹ್ಮ್
ಹುಂ -ಹೌದಾ ಮಲ್ಕೊಳ್ಳಳಿ ಇನ್ನು ಬೆಳಗ್ಗೆನ್ನೇನು ಆರು ಗಂಟೆಗೆ ಏದಳ್ಬೇಕು ಆರಕ್ಕೆ ಎದೋಳ್ತೀರಾ ಐದುವರೆಗೆದ್ದಳ್ತೀರಾ
ಅಲ್ಲೇ ಸ್ನಾನ ಮಾಡ್ಬೇಕ್ರ ಒಂಚೂರು ಆರು ಗಂಟೆಗೆ ಹೇಳ್ತೀನಿ ಇಲ್ಲ ಅಂದಾಗ ಒಂದ್ ಆರೂವರೆ ಹೆಂಗೆದ್ದಿ
ಹ್ಮ
ಆರೂವರೆ ಹಂಗೆ ತೋಟಿ ಒಂದ್ ಸ್ವಲ್ಪ ಮೈಗೆ ಸ್ನಾನ ಮಾಡಿ ಆರಾಮಾಗಿದ ರೆಡಿಯಗ ಹೋಗ್ಬೋದು ಹತ್ ನಿಮಿಷ ಸಾಕು
ಹ್ಮ್
ಅಷ್ಟೊಂದು ಕಡಾಗಿ ಏಳುವರೆಗೆ ರ್ತೀನಿ ಅ ಲೋಗೋಸೆ ಒಂದ್ೆರಡ್ ನಿಮಿಷ ಬೇಕು ಇಲ್ಲಿ ನಡ್ಕೊಂಡು ಆ ಬಸ್
ಹ್ಮ್
ಅದ ಬಸ್ಸ ಬಂದ ತಕ್ಷಣ ಸಿಕ್ಕು ಹೋದ್ ತಕ್ಷಣ ಸಿಕ್ಕ ನಾನನ್ ಬಿರ್ತೀನಿ ಒಂದ್ ಹದಿನೈದು ನಿಮಿಷ
ನೀನ್ ತುಂಬಾ ಬಸ್ಸಸ್ ಇರ್ಬೋದಲ್ವಾ
ಯ ಇಲ್ಲಪ್ಪಾ ನಾನು ಹಂಗೆ ಅನ್ಕೊಂಡಿದ್ದೆ ನೀನ್ ಬಸ್ ನನ್ ಏನ್ ಇಷ್ಟೊಂದ ಐ್ವ ಆಗ ನನ ಗೆನು ಬ್ಯಾಡ್ದದ ಹಯ್ತಿದ್ದು
ಅದ ಅದೇ ಅದೇ ಅದ ಹಂಗೇರಿ ಒಂದೊಂದ್ಸಲ ನಮ್ ಬೇಕ ಅಂದಾಗ ಹೋಗ್ತಿವಾ ತುರ್ತು ಪರಿಸ್ಥಿತಿ ಅಂದಾಗ ಒಂದ್ ಬಸ್ ಬರಲ್ಲ ಅ ನನಾಗ್ ಬೆಡ ಅಂದಗ ಬಸ್ ಸ್ಟಾಪ ಅ ನಿಂತಿರ್ತೀವಿ ನಮ್ಮ ಮುಂದೆನೆ ಒಂದ ನೂ ನೂ ನೂರ ಐವತ್ತು ತಾವೆ ಬರ್ತವೆ ಹಿಂದೆ ಹಿಂದೆ
ರ್ಯಾಪಿಡ್ ಆತರ ಬುಕ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅದೇ ಕೆಲ್ಸಕ್ಕೆ ಮತ್ತೇ ಟೈಮ್ ಬೇರೆ ಹೋಗಿದಾಗ ಹೋದ್ರುನು ಆ ಮೇಲೆ ಏನಾದ್ರು ಒಂದ್ ನಿಮಿಷ ಲೇಟ್ ಆದ್ರು ಅವರು ಕೊಡಲ್ಲ
ಅಂತಲ್ಲ ಕಟ್ ಮಾಡ್ಬಿಡ್ತಾರೆ ಅವ ಸುಮ್ನೆ ಅವತ್ತ ಹೋಗಿದ್ದು ಸ್ಯಾಲ್ರಿ ಇರಲ್ಲ
ಕಡೆ ಈ ಎಂಟು ಇಪ್ಪತ್ತ ಹೋಗಿ ಮಾಡ್ಬೇಕು ಆಗ ಆರೂ ನಾಲ್ಕು ಐವತ್ತುಕ್ಕ ಕಾರ್ಯ ಮಾಡ್ಕೊಂಡ್ ಬರ್ತೀವಿ
ಮತ್ತೆ ನಿಮ್ಗೆ ಅದೊಂಂತರ ಆಪ್ಷನ್ ಇದ್ದಂಗೆ ಪರವಾಗಿಲ್ವ ನಮ್ಮದ್ರಲ್ಲ ಅಪ್ಪ ನೊಂದೊಂದು ತಲೆನೋವು ಹ್ಮ್ ಹೇಳಿ
ಮಾಡ ಮ ನಲ್ವತ್ತಕ್ ಮಾಡ್ಬೇಕು ಹೋಗಿ ಬೆಳಿಗ್ಗೆ ಅಲ್ಲಿ ಇವಾಗ ನಿಧಾನಕ್ಕೆ ಹೋಗೋದಷ್ಟ ಅಲ್ಲಿ ಇಲ್ಲಿ ಸೂತಾಡ್ಕೊಂಡು ಆಮಳ ಐದು ನಲ್ವತ್ತಕ್ ಮಾಡಿ ಬರ್ಬೇಕು
ಅದೇ ಸಂಜೆ ಲೇಟ್ ಆಗುತ್ತಲ್ವಾ ಹ್ಮ್
ಅಲ್ಲೂ ಏನ್ ಕೆಲ್ಸಾರಲ್ಲ ಒಂಬತ್ತು ನಾಲ್ಕು ಇಪ್ಪತ್ತೈದಕ್ಕೆಲ್ಲ ಮಕ್ಳುಂಟೈತಾರೆ
ಹ್ಮ್ ಅದೇ ಪರವಾಗಿಲ್ಲ ನಿಮ್ದೇ ಆರಾಮ್ ಕೆಲ್ಸ ನಮಂಗ ಅಂದ್ರೆ ಅಪ್ಪಾ ನಾನ್ ಕೆಲ್ಸ ಮಾಡೋ ಕಡೆ ಇನ್ನ ಅಷ್ಟೇ ಹಾಕೊಂಡ್ ರುಬ್ತಾರ ಹಂಗೆ ಹ್
ಒಂದ್ ಕಡೆ ಒಂದ್ಿದ್ರೆ ಇನ್ನೊಂದ್ ಕಡೆ ಇನ್ನೊಂದ ಇರಲ್
ಒಳ್ಳೆ ಕಡೆ ಸೇರ್ಕೊಂಡಿದ್ದೀರಾ ಹೆಂಗೋ ಒಂದ್ ವರ್ಷ ಮಾಡಿ ಹೆಂಗೋ ಸೇರ್ಕೊಂಡಿದ್ದೀರಲ್ವಾ
ಅಷ್ಟ ದೋಸ ಏನೋ ಅಷ್ಟನು ತುಪ್ಪ ಮಾಡ್ಕೋತೀವಿ ಒಂದು
ಅಷ್ಟೆ ಅಷ್ಟೇ ಸೇರ್ಕೊಂಡ್ಮೇಲೆ ಮಧ್ಯದಲ್ಲಿ ಹೆಂಗ ಕೈ ಬಿಡಕ್ ಆಗಲ್ಲ ಹೆಂಗೋ ಮಾಡಿ ಕಷ್ಟನ ಸುಖನ ಹೆಂಗ ಮಾಡ್ಬೇಕಲ್ವಾ
ಕಲ್ಲಿಿಯೋತಿದ್ದ ಅಲ್ಲಿ
ಹ್ಮ್ ಹ್ಮ್ ಹಂಗಾದ್ರೆ ಪರವಾಗಿಲ್ಲ ಕನೀರಿ ಕಲಿಯೋದೇನು ಮನುಷ್ಯ ಜೀವನ ಪರ್ಯಂತ ಕಲಿತಾನೆ ಹಾ ಹೌದಾ ಏ ನನ್ಗೂ ಆಶ್ಚರ್ಯ ಆಯ್ತು ಏನು ಗೊತ್ತಾ ಅಲ್ಲಿ ಏನೋ ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸ್ಿಂದನೇ ಜೆ ಡಬಲ್ ಇ ಹೇಳ್ಕೊಡ್ತಾರೆ ಅಂದರೆ
ಹಾ
ಆ ಮಕ್ಕಳು ಅಲ್ಲಿಂದನೇ ಕಲಿತಾರೆ ಅಂದ್ರೆ ಅವ್ರಿಗೆ ಜೆ ಡಬ್ಲ್ ಇ ಎಕ್ಸಾಮ್ ಬರೆಯೋಷ್ಟೊದಗೆ ಎಷ್ಟು ತುಂಬಾ ಈಸಿ ಆಗ್ಬಿಡುತ್ತೆ ಅವ್ರಿಗೆ
ಸೊ ಆನೆ ಕ್ಲಾಸ ನ ಇನ್ನೊಂದು್ ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಆ ಒಂದೇ ಕ್ಲಾಸ್ ಮಕ್ಳಿಗೆ ಹೇಳ್ಕೊಡ್ತಾರೆ ಒಂದೇ ಕ್ಲಾಸ್ ಇಿಂದನೇ ಅವ್ರನ್ನ ಕಲ್ಸ್ತಾರೆ ಎಲ್ಲಾನುನು
ಆದ್ರರೆ ಒಂದೇ ಕ್ಲಾಸ್ಗೆ ಪಾಪ ಅವರು ಏನೋ ಮೈಂಡ್ ಅಷ್ಟು ಮೆಚ್ಯೂರ್ ಆಗಿರುತ್ತೇನ್ೀ
ಅಂದ್ರೆ ಪೂರ್ತಿ ಆಸ್ತಿ ಹೇಳ್ಕೊಡಲ್ಲ ಒಂದು ಒಂದ್ ಜೀರೋ ಇಿಂದ ಸ್ಟಾರ್ಟ್ ಮಾಡ್ತಾರೆ ೊನ್ನೆಯಿಂದ
ಕೊಟ್ಟಂಗೆ ಹೇಳ್ಕೊಡ್ಬೋದು ಅಷ್ಟೆ ವರ್ಣಮಲ್ಲ ಹೇಳ್ಕೊ ಹ್ಮ್ ಆದ್ರೂ ಅದೇ ಅದೇ ನಾಲ್ಕನೇ ಕ್ಲಾಾಸು ಐದನೇ ಕ್ಲಾಸ್ ವರೆಗೂ ಆ ಮಕ್ಕಳು ಮನ್ಸು ಇನ್ನುೂ ಆಟ ಆಡೋ ಮನ್ಸಿರುತ್ತೆ ಆ ಮಕ್ಳನ್ನ ತಂದ್ಬಿಟ್ಟ ಅಲ್ಲಿ ಕೂರ್ಸ್ಬಿಟ್ಟ ಅದ ಹೇಳದ್ರೆ ಅದ್ ಹೆಿಂಗೆ ಮಾಡ್ಕೊಂತವು
ಹತವಿ ಮಕ್ಳು ಅಯ್ಯ ಪಾಪ ಅಂತ ಅವ್ರ ಮಕ್ಳ ಅವರು ಹಂಗ ಮಾತಾಡ್ತಾರ ಅವರು ನಮ್ಗೆ ಒಂದೊಂದ ಕ್ವಶನ್ ಕೇಳ್ತಾರೆ ಪ್ರಶ್ನೆಗಳ ಉರ ಗೊತ್ತ ಗೊ ಲ್ವಂಗ ಕೇಳ್ತಾರೆ
ಹ್ಮ್ ಅದೇ ಅದೇ ಏನ್ ಮಾಡೋದು ಈಗಿನ ಶತಮಾನ್ ಮಕ್ಕಳೆಲ್ಲ ಹಂಗೆ ಇರ್ತವೆ
ಅವ್ರಿಗೆ ಬುದ್ಧಿ ಅವ್ರೇ ಏನ್ ಕಮ್ಮಿ ಅಂತ ಇವ್ರಲ್ಲ
ಹ್ಮ್ಂ ಹೂ ಈಗಿನ್ ಮಕ್ಳೆಲ್ಲಾ ಹಂಗೇರಿ ಎಲ್ಲಾ ನಮ್ ತರ ಎಲ್ಲ ದಡ್ಡ್ರ ಏನಕ್ಕ ಇರ್ತಾರೆ ಎಲ್ಲಾ ಫುಲ್ ಬುದ್ವಂತರೇ
ಮೇ ಅಷ್ಟು ಸಿ ಬಿ ಎಸ್ ಸಿ ಅಷ್ಟು ನೋಡ್ಕೊಳಲ್ಲ ಎಕ್ಸಾಂಪರ್ಪಸ್ ಜಸ್ಟ್ ಜೆ ಡಬಲ್ ಇ ಇದ ಅಷ್ಟೆ ಇದು ಮೇನ್ ಒಂದು ಎರಡು ತಿಂಗಳಗಳಲ್ಲಿ ಎಲ್ಲ ವರ್ಷ ವರ್ಷ ಮಾಡದ್ಮೇಲೆ ಎರಡು ತಿಂಗಳಲ್ಲಿ ಮಾಡಿ ಮುಗಿಸಿ ಬಿಡ್ತಾರೆ
ಹ್ಮ್ ಏ ತುಂಬಾ ಸ ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ಕೊಂಡಿದೀನಲ್ವಾ ಆ ಮಕ್ಳತ್ರ ಜಾಸ್ತಿ ಕೆಲ್ಸ ಮಾಡ ಮಾಡ್ಸಿಸ್ತಾರೆ ಬರಯೋದು ಹೇಳ್ ಕೊಡೋದು ಹ್ಮ್
ಸ್ಕೂಲೇ ಪಾಪ ಅವಿಗೆ ಸ್ಟಾರ್ಟ ಆಗಿ ಇನ್ನೂ ಒಂದ ಎರಡು ವಾರ ಆಗಿಲ್ಲ ಒಂದ ವಾರೇ ಆಗಿಲ್ಲ
ಹೌದು
ಆಗ್ಲಲೆ ಅವ್ರಗೆ ಒಂದ್ ಪಾಠ ಮಾಡಿ ಮುಗಿಸಬಿಡ್ತಾರೆ ಒಂದ್ ಎರಡ್ ವಾರದೊಳಗಡೆ ಮತ್ತ ಇನ್ ಮೀಕ್ಕಿದ್ದಿನ ಎಲ್ಲಾ ದಿನ ಹದ್ನೇ ಟೆಸ್ಟ್ ಕೊಡು ಬರ್ಸೀ ಟೆಸ್ಟ್ ಕೊಡು ಕೇಳ ಬರ್ಸು ಅವ್ರ ಮಲಗಿದಾಗ ಕೇಳುದ ಎಬಿಸುದ ಕೇಳಿದ್ರು ಹೇಳ್ಬೇಕು ಸುದ್ದವಾಗಿ ಬರಿಬೇಕು
ಈಗ ನಾವು ಎಷ್ಟು ಪಾಠ ಮಾಡಿರ್ತೀವಿ ಅನ್ನೋದು ಮುಖ್ಯ ಅಲ್ಲಾ ನಾವು ಅವ್ರ ಕಡೆಯಿಂದ ಎಷ್ಟು ಎಷ್ಟು ಬರಸಸತೀವಿ ಕಲಸಿಸ್ತೀವಿ ಅವರು ಹೇಳೋದಾಗ್ಲಿ ಕಲಿಯೋದಾಗ್ಲಿ ದಿನಾ ಕಲಿತಾ ಇದ್ರೆ ಅದು ಹಂಗೆ ಅವ್ರ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಹ್ಮ್ ಇವತ್ ಕಲ್ತಿದ್ದು ನಾಳೆ ಬಿಡೋದು ಮತ್ತೆ ನಾಡಿದ್ ಬಿಡೋದು ಹಂಗ್ ಮಾಡಿದ್ರೆ ಮರ್ತೋಗ್ತಾ ಇರತ್ತೆ ಕಲಿಕೆ ಅನ್ನೋದು ನಿರಂತರವಾಗಿರ್ಬೇಕು ಅನ್ನೋದು ಇದಿಕ್ಕೆ ನಿರಂತರವಾಗಿದ್ದರೆ ಹಂಗೆ ಹೋಗುತ್ತೆ ಮತ್ತೆ ನೀವು ಕಲೀತಾದೀರಾ ಹ್ಮ್ ಮಳೆ ಮಳೆಗಾಲ ಅಲ್ವಾ ಹ್ಮ್
ಕಲೇರಿ ಕಲೀರಿ ನಿಮ್ಗೇನ್ ಬೇಕೋ ಅದನ್ನ ಕಲೀರಿ ಅವ್ರಗ ಏನ್ ಬೇಕೋ ಅದನ್ನ ಕಲ್ಸಿ ಹ್ಮ
ಮಕ್ಕಳುಗಳಿಗೆಲ್ಲಾ ಹೇಳ್ಕೊಡ್ತಾರೆ ಜೆ ಡಬ್ಲ್ಯೂ ಈ ಇದೆಲ್ಲಾ ವಿಶೇಷ ದುಡ್ಡು ತಕೊಂಡ್ರ
ಅದೇ ಅದೇ
ಅದಲ್ಲ ಈಗ್ಲೇ ಹೇಳ್ಕೊಡ್ತಾರ ಅದಲ್ಲ ಒಂಥರ ನಾಲೆಜ್ ಚೆನ್ನಾಗಿದೆ
ಅದಕ್ಕೆೇ ರೀ ಅವ್ರಿಗೆ ಲಕ್ಷಗಳಗಟ್ಲೆ ಇದು ಫೀಸು ಏನೋ ಡೊನೇಷನ್ ಅಂತಾರಲ್ಲ ಅದೆಲ್ಲ
ಸಾ ಹದಿನೈದು ಸಾವಿರ ಅಂದ್ರೆ ಕಮಿನ
ಹೌದು ಹ್ಮ ಅದಕ್ಕೋಸ್ಕರನೇ ಅಲ್ಲ ದುಡ್ಡು ಮನುಷ್ಯನ್ಗೆ ಏನು ಅಷ್ಟು ಮುಖ್ಯ ಅಲ್ಲ ಆದ್ರೆ ಕಲಿಯೋದಿರುತ್ತಲ್ಲ ಅದೇ ಮುಖ್ಯ
ಕಲಿಕೆ ಅನ್ನೋದು ಎಲ್ಲಾರು ಕಲ್ಸೋದ ಇಲ್ಲ ಎಲ್ಲಾರು ಕಲ್ಸಕ್ಕೂ ಆಗಲ್ಲ ಎಲ್ಲಾರೂ ಕಲಿಯಕ್ಕೂ ಆಗಲ್ಲ ಅದು ಅದೃಷ್ಟ ಮಾಡಿರ್ಬೇಕು ಹ್ಮ್
ಸರಿ ನಿಂಗ್ ಆಮೇಲಿಂದ ಕಾಲ್ ಮಾಡ್ತೀನಿ ಸ್ವಲ್ಪ ಕೆಲ್ಸ ಐತೆ
ಪಾಪ ಏನೊನ್ ನಿದ್ದೆ ಮಾಡ್ತಾ ಇದ್ರಾ ಮಲ್ಕೊಳ್ಳಳಿ ಹೋಗಿ